ಹಲೋ
ಏ ಎತ್ತ ತಕ್ಷಕ್ಷಣ ನೆಟ್ವರ್ಕ್ ಎಲ್ಲಿ ಇಲ್ಲಿ ಜಾಯಿನ್ ಆಗ ಜಲ್ದಿ
ಹ್ಮ ಹ
ಅಂದ್ರೆ ನೀಗ ತರ್ ಸಮಿ ಓ್ತಿ
ಹ್ಮ
ಹ ತ್ರೀ ಫೋರ್ ಫೈವ್ ಸಿಕ್ಸ್ ಇನ್ನ ನಾಕ್ಸೆಮೋ ನಿಂದು
ಹ್ಮ
ನಮ್ದು ಫೈವ್ ಸಿಕ್ಸ್ ಸೆವೆನ್ ನಮ್ದು ಸೆವೆನ್ ಕಏನು ಇರಲ್ ಜಾಸ್ತಿ ಬಟ್ ನಮ್ದು ಈಗ ಟೋಟಲ್ ಸಿ ಇರಸ್ಯ್ಯ ಅಂದೆರಡ್ ಸೆಮೋವಾ
ಹ್ಮ್ ನಾಕ್ ಐದ್ ಎಡ್ಸಮ್ಮ ಇದು ಐದ್ ಆರುು
ಹ್ಮ್ ಯಡ್ಸ ನ ಮುಗಿದ್ದೆಲ್ಲ ಅಣ್ಣ
ಹ್ಮ್
ಆಯ್ತು ಮುಂದಿಂದ ವರ್ಸ್ತನ ನಮ್ದು ಇಲ್ಲಿ ಇಷ್ಟೋತನ ಮುಗ್ದ್ ಹತದೆಲ್ಲಾ
ಹ್ಮ್
ಹ್ಮ ಅಷ್ಟೇ ಈಗ ನೋಡು ನೆಕ್ಸ್ಟ್ ಮಂತ್ ಫಿಫತ್ ಸತ್ ಸ್ಟಾರ್ಟ್ ಆತದ
ಹ್ಮ್
ಆ ಜುಲೈ ಆಗಸ್ಟ್ ಒಳಗೆ ಫಿಫತ್ ಸೆಮ್ ಸ್ಟಾರ್ಟ್ ಆತದಾ ಜನವರಿ ಫೆಬ್ರವರಿ ತನ ಎಕ್ಸಾಮ್ ಮುಗತದ ಅದ್ರದ್ದು
ಹ್ಮ್
ಜನವರಿ ತನ ಮುಗಿಸ ಬಿಡ್ತಾರದದ್ದ ಎಕ್ಸಾಮ ಮತ್ ಫೆಬ್ರವರಿನ್ ಸುಟ್ಟಿ ಆಗರ್ತದ ಮತ್ತ ಮುಂಂದಿನ ವರ್ಷ ಇಲ್ಲಿ ತನ ಸುಟ್ಟಿ ಆಗರ್ತ ಅಷ್ಟೇ
ಹ್ಮ್್ಮ
ಇವರು ನಮ್ದ ಇವು ಸೀನಿಯರ್ಸ್ಗಳು ಹೋ್ತಾವ ಫೆಬ್ರವರಿ ತನ ಹಿಂಗ ಮುಗಸ್ಕೊಂಡಿ
ಇವ ಕೆವ ಹತ
ನಿ ೆಬ್ರವರಿ ತಾನ ಹೊತ
ಹ್ಮ್ ಹ್ಮ್
ಒಟ್ಟು ಫೆಬ್ರವರಿದ ಮುಗಿತದ ಅವ್ರದ್ದು ಸೆವೆಂತ್ ಸೆಮ್ ನಂದ ಫಿಫ್ತ್ ಸೆಮ್ ಮುಗತದ
ಹೋದಳ ಅಂದ್ರ ಕೈ ಸಿಗಲ್ಪಾ ಮತ್ತ
ನೀ ಹೇಳಿ ಫೋನ್ ಹಚ್ಚಮ್ಮಿ ಏನು ಮನೆಗ ಇರ್ತವಾರಾ ಹ್ಮ್ಮ್. ಎಿ ಹೋಗಲ್ಲ ನೋಡಿ ಮನೆಗೆ ಇರ್ತಾವ ಹೋಡಕಿ
ಮಟನ್ಶಿಪ್ ಹೋಗಲ್ಲ
ಹ್ಮ್ ಪನ್ದ ಅಂದ್ರೂ ಮನಗೆರ್ ತಲಕ್ಕೆ
ಹ್ಮ್
ಹ್ಮ್ಮ್.
ಅವ ಮತ್ ಫುಲ್ ಫ್ರೀಡಮ್
ಹಾ ಅವಾವ್ರ ಅಣ್ಣಗೆ ಡ್ದಂದ್ರರು ಮನೆಗ ಇರ್ತಾರ ಅಂದಂಗ ಯ್ತ
ಹ್ಮ್
ಹ್ಮ ಯಾರಜ್ ಮಾಡ ಕೊಡ್ತಾರ ಮಾಡ್ತೇನ್ ಹ್ಮ ನಾಂತ ಹೇಳಕಿನೇ ನೋಡ ಅಕೆ ನಂದು ನಂದ ಪಾರ್ನ್ ಒಳಗ ಏನಾರ ಬಂದ್ರ ನ ಹ ಹೇಳಕೇನನೆ ಮೊದ್ೇನ್ ನಾ್ ಒಂದ ಲವ್ ಮಾಡಿ ಅಂದ್ರೆ ಈಗ ಒಂದ್ ಇ ಮಾಡಿ ಹೇಳಲ್ಲಾ ಹಲಿ ಬಿಡುಪ್ಪಾ ಹಲ್ ಬಿಡು ಹೋಲಿ ಬಿಡು ಸನ ಹಲೋ
ಹ್ಮ್
ಹ ಮೇಲೆ ಹೇಳ್ಣಿ ಅವ್ರ ಮೇ
ಹ
ಏಳು ಮೊದಲು ಏಳು ನ ಹೇಳದಪ್ಪಾ ನಾ ಹಿಂಗ ಹಿಂಗ ಹಿಂಗಿಂಗ ಹಿಂಗ ಹಿಂಗ ಅಂತಗಸ ಹಲೋ
ಹಲೋ
ನ ಹೇಳ್ದು ನಮ್ದು ಹೊಸದ ಹೊಸ ಗಿಡಕ
ಹಗಲ್ಲ
ಕರೆ ನಿಮ್ಮ ಮನೆ ಹೇಳಿದ್ದು
ಎ್ದ ಹೇಳಿದೆ
ನಾಕ್ ಸರಿ ಹೋಗುದು
ಹ್ಮ
ಏ ಏನಿಲ್ಲ ಹೋಗಂತ ಹೇಳುದ ಬೇಕಾದ್ರೆ ಬೇಕಾದ್ರೆ ಡೈರೆಕ್ಟ್ ಹೋಗಂತ ಹೇಳಂತನ್ಸ
ನೀ ಹೇಳಿದೆಲ್ಲ ಹೇಳಕ್ ಹೋಗಬಡಂತಿ
ನೇ ಅವ್ರ ಗೊತ್ತಾಗಕಿಲ್ಲ ಅವರು ತಂಗಿ ಕೂಡ ಹೆಂಗದಾವಂತಸಿ
ಏನ್ ಹೇಳ್ತಿ ಆಯ್ತ ಈಗ ಆಯ್ತ್ ಹಿಂಗಾಗಿ ಎಲ್ಲಾ ಕಡೆ ಸ್ಪ್ರೆಡ್ ಆಗ್ಬಿಡ್ತಾವ
ಹ್ಮ್ ಹಲೋ
ಹ್ಮ್
ಹ್ಮ ನೀ ಆ ಗಿಡಕ್ಕ ಏನ್ ತಿಳ್ಕೊಂಡಿ ನೀ ಆ ಗಿಡ ಹೆಂಗಿಲ್ಲ
ಹ್ಮ
ಆಯ್ತು ಗಿಡ ಡೈರೆಕ್ಟ್ ಆಗಿ ಹೇತ್ ಅದಕ್ಕ ನಮ್ಗೆ ಏನ್ ಸಂಬಂಧ ಇಲ್ಲ ಆ ಆದ್ರೂ ಡೈರೆಕ್ಟಗ ಅರ್ಕೊಂಡ್ ಹಯಿ ಅಂತ ಹೇಳ ಅದ್ರೊಳಗೆ ಏನ್ಐತಿ ಹೋಗ್ ಅಂತ ಹೇಳ ಕೊಡ ನ ಹೇಳ ಏನ್ ಹೇಳಳ್ ೋನ್ ಹನಿ ಬ್ಯಾಡ್ ಅವ ಕು ಎ ಸಿಂು ರಪಾ ಎಾಗ
ಮುಂದ್ ಮುಂದಿನ ದಾರಿ ಮುಂದಿನ ದಾರಿ ಪ್ರಾಬ್ಲಮ್ ಮಾಡಿಡ್ತಿರ್ಪಾನಿ ಮುಂದಿದ್ ದಾರಿ.
ಏ ನೀನ್ ನಂಗ ಹೇಳಿದ್ ನಿಜ ಆದ ಸುಳ್ಳಾದ ಅಷ್ಟೇ ಹೇಳ್.
ನೀ ಎಷ್ಟ್ ಆದ್ಮೇಕ್ ನಿಜನ ಅದ ಮತ್ತ.
ನಿಜಾನೇ ಅದ
ಹ್ಮ್
ಮುಂದಿನ ದಾರಿ ಏನಿತ್ತ ಹೇಳು ಡೈರೆಕ್ಟ್ ಆಗಿ ಅಲ್ಲಿ ಹೋಗೋದೈತೆನು.
ಇಲ್ಲಿ ಹೋಗೋಗದಿಲ್ಲ ಹೇ ಕಿವ್ರೂ ನೋಡು ಗಾ.
ಮತ್ತೆ ಏನತ್ತ ಮುಂದಿನ್ ದಾರಿ ಅಡ್ಡ ಹಾಕ್ಬಿಡ್ತ ಅಂತ ಹೇಳ್.
ಮುಖಿಂಗ್ ಹೊರಗದು ತಿರ್ಗಾಳಕ್ ಹೋಗೋದು ಅದ್ ದಾರಿ ಬಂದ್ ಮಾಡಿ ಬಂದ್ ಮಾಡಿ.
ನೀ ಎಂಗ ಅನ್ನಿಸವರ್ದ್ಣ ಆಾನಂಗ ಎಟ ಸೀಟ್ ಬರಬರ್ದ ಯೋ
ಹ್ಮ್ ಹ ಗೋಲ್ ಗೋಲ್
ಹ್ಮ ನೀ ನೀ ಹೆಂಗ್ ಎಟ್ ಸಿಟ್ಟು ಬರ್ಬಾರ್ದ ಹೇಳಪ್ಪಾ ಹೆಂಗ್ ನಂಬೆಕ್. ಹೇಳ್ ನೀನೇ ಹೇಳ್ ಅದು ಬಾಜು ಬಾಜೂನೇ ನಿಂಗ.
ಬಾಜು ಇದ್ರೆ ಹಿಂಗದ ದೂರ ಇದ್ದ್ರ ಹೆಂಗ ಇರ್ತಿರ್ಬೇಕಂತ ಬತ್ತ.
ಅದಕ್ಕೆ ಮತ್ ನ ಇದನು ಹೇಳ್ದಪ್ಪ ಅಣ ಹೊಸಗಿಡ ನಂಬರ್ ಕೊಟ್ಬಿಡು ಸೀದಾನ ಅಂದ್ರ. ಇಂಗ ಇಂಗನೇ ಹೇಳ್ಬಿಡ್ತೀನಿ ಅಣ್ಣ ಅಕಿಗೆ ತಿಳಿಸಿ.
ಹ್ಮ್
ನಾ ಹೇಳಲ್ಲ ನಮ್ ಮಣ ನಮ್ಮ ಮಣ ಒಂದ್ ಫ್ರೆಂಡ್ಸ್ ಕೈಲಿಂದ ಯಾರ್ ಕೈಲಿಂದ ಒಟ್ಟ ಐಡಿಯಾ ಮಾಡಿ ಹೇಳಸ್ತಾನ. ನಂಗ ಬ್ಯಾಡ ಬ್ಯಾಡೇ ಬ್ಯಾಡಕಿನ್ ಉದ್ದಾರ ಆಲಿ ಏನಾಗ್ಲಿ ಸುಮ್ನೆ ಅವ್ರ ಮನೆಗಿಂದರ್ದ್ದೇ ಯಾರಿಗ್ ಲ್ಲಾ ಹಾಳ್ ಮಾಡಿ ಬಿಡ್ತಾಳ್ ಎಲ್ಲ ನೀ ಹಾಳ್ ಹಾಳ್ ಮಾಡಿ ಬಿಡ್ತಾಳ್ ಅನ್ನು ಆಕಿ ದಮ್ಮ. ಇದ್ರ ಹೇಳ್ರಲ್ಲ ನೀವು ನಿಮ್ ಬಲ್ ದಮ್ಮೇ ಇಲ್ಲ ಅಂತ ಅಂದಬಿಟ್ಟಪ್ಪಾ.
ಹ್ಮ್
ನೀ ನೀವು ಬರೀ ಬಾಯಿ ಮಾತ್ನ್ಳಿಂದ. ಹ ಅಂದಂಗ ಗೊತ್ತು ನಿಮ್ ಕಡೆ ದಮ್ ಇಲ್ಲ ನಿಮ್ ಇಬ್ಬರು ಕಡೆ ಹೇಳ್ರಿ ನೋಡಮ್ ನೀವು ದಮ್ ಇದ್ರ ನಾ. ಅಷ್ಟ ಖುಷಿದಾಗ ಇರ್ತೀನಿ ನೀವ್ ಹೇಳ್. ಅಂತ ಅಕಂದು ನೀವ ಯಕಂದು ನೀವ್ ಹೇಳಿದ್ರ ಅಂದ್ರ ನ ನನ್ನಷ್ಟ್ ಖುಷಿದ ಯಾರು ಇರಲ್ಲ.
ಖುಷಿದಾಗಿಲ್ಲ ಎಟ್ ಆಯ್ತ. ಹತ್ ಸಾವಿರ ಹತ್ ಸಾವಿರ ಕಿನ್ ಕೇಳಕಿ ಅಮೌಂಟ್ ಮಾತಾಡ್ ನೀ.
ಕೇಳ್ತೀನಿ ನಿನ್ನ ನೀ ನಿಮ್ ನನ್ ಒಂದ್ ಎಡ್ ತಿಂಗ್ಲಾ ಟೈಮ್ ಕೊಡು ಆ ಅಂದ್ರಲೀ ಈಗ ಸದ್ಯಕಕಿ ಮನ್ನೆ ಹ ಹಿಂಗ ಮನೀಗ್ ಹೋಗಿರ್ತಾ ನೆಕ್ಸ್ಟ್ ಟೈಮ್ ಎಲ್ರ ಹೋದ್ಲು ಅಂತ ತಿಳ್ಕೋ. ಗೊತ್ತಿರ್ತದಾ ಹೇಳ ಕೂನು ಬರ್ತಾದ ಎಡ್ ತಿಂಗ್ಗಳು ಟೈಮ್ ತೋತೀನಿ ಅಜ್ ಪುಕುಳ್ ಇದಿ ನೀವು ಅಜ ಪುಳಿದ್ರ ನೀವು ಅವನ್ ಕೈಲಿ ಹೋಗಲ್ಲ್ರ ನೀ. ನೀನ್ ಕೈಲೂ ಹಾಗಲ್ಲ ಹೇಳ್ರಿ ನೀವ್ ಹೇಳ್ ತೋಸ್ರಿ ನೀವ್ ಅಂತ. ಆದ್ರ ನೀವೇ ನೀವೇ ಅಂತ ಸಿಕ್ಕ ಹಕಬ್ಯಾಡ್ರಿ ಒಟ್ಟ ಹೇಳ್ರಿ ಅಂತ.
ಸಿಕ್ಕಾಕೊಂಡ್ಮೇಲ್ರಿ ಏನಂತ ಹೇಳ ಹಾಗಿದ್ದಾಯ್ತು.
ಏ ಅವ ಎಲ್ಲ ಬಾಳ್ ರಿಸ್ಕ್ ಆತವ್ ಅಣ್ಣ. ನಿಂಗ ಗೊತ್ತಿಲ್ಲ.
ಹ್ಮ ಹ
ಸುಮ್ನೆ ಬಾಳ ರಿಸ್ಕ್ತಾವ ಎಲ್ಲ ಸಿಕಾಕೊಂಡ್ಮೇಲ.
ಹ್ಮ್ಮ್
ಅವ ಅಂದ ಸಿಕ್ಕಕೊಂಡ ನೀನ್ಗ್ ಬಾಳ ರಿಸ್ಕ್ ಆತದ್ ನೋಡಂತ ಹೇಳ್ದ ಅವ್
ನನಗ
ನಿನಗಿಲ್ ನನಗ್
ಹ್ಮ ಮತ್ತ್
ಅದಕ್ಕೆ ಏ ನೀನೇ ನೋಡ್ರಣ್ಣ ಯಾವಿನ ನ ಅಂದ ಸಿಕ್ಕಕ್ಕಳಲ್ಲ ಹೋಗ ಒಂದ ದಿನ ಬರ್ತಾನ ನಾ ಭಿ ಒಂದ ದಿನ ಹೋಗ್ತೀನಿ ಹೊರಗ ರೋಡ್ ಮ ಹೋಗರು ಫೋನ್ ತೊಂಡಗಗೆ ನ್ ಹಚ್ನಂಬರ್ ಬ್ಲಾಕ್ ಆಗ್ಬಿಡ್ತವ ಅಂತ
ಹ
ಓ ಚಲೋ ಅದಲ್ಲ ಡ ಆತ ಅದ್ವಿ
ಹ್ಮ್ ಚಲೋನೇ ಅಲ್ಲ
ಬಟ್ ನಾ್ ಹೊಸ ಗಡ ಹೇಳಿಲ್ಲ ಹೇಳ್ರ ಅಂತ ಕುೂತ್ ಬಿಟ್ಟ ಪ್ಪ ಅವತ ನೀವ್ ಕೈ ಇಲ್ದಿದ ಆದ್ರೂ ನಂಬರ್ ಬಿ ನಂಬರ್ ಬಿ ಟ್ರೈ ಮಾಡ ನಂಬರ್ ಬಿ ಟ್ರೈ ಮಾಡ ಹಾಕನ್ ಮತ್ತ ಯಾರ ಅನ್ನೊದು..
ತಿಲ್ಲಿ ಕೇಳಣ ಹೇಳಳ್ಳಿ.. ಎಡ್ ತಿಂಗಳಲ್ಲ
ಹ್ಮ್
ಹ ಮಾತಾಡು ಮಾತಾಡಕ್ಕೆಲ್ಲ ಐದ್ ಸಾವಿರ ಹತ್ ಸಾವಿರ ಎಡೆ ಆಪ್ಷನ್ ಕೊಡು.
ಹ್ಮ್
ಅವ್ ಎರಡ್ ಆಪ್ಷನ್ ಒಂದ ಆಪ್ಷನ್ ಹೂ ಒನ್ಸು
ಹ್ಮ್
ಇವತ್ತ ಹೇಳ್ತು ನ್ಣ
ಏ ಹೆಯಾಂಗ ಬ್ಯಾಡ ನಾವು ಉಳಟಾ ನಾವ್ ಮೈಮೇಲ್ ಬರ್ತವ ನೀಂಗ ಗೊತ್ತಿಲ್ಲ
ನಮ್ಮ ಇಮೇಲ್ ಯ ಬರ್ತ ಪ್ರೂಫ್ ಹಾಕದಪ್ಪಾ ಸ್ಟೇಟಸ್ ಕ್ರಮಚಟ ಇಗ್ಲಿಕ್ಕ ಇಲ್ಲ ಅವೇಏನ್ ಗೊತ್ತಿಲ್ಲ ನೋಡ್ಬೇಕು.
ಅವ ಇಟಕೋ ಹೇಳೋದ್ ಕೇಳು ಅವ ಇಟಕೋ ನಮ್ದು ಹೊಸ ಗಿಡದ ಬಲ್ಲ ಅವ.. ಹೋಗ.
ಹ್ಮ್.
ಹ ಹೌತ ಮಮ್ಮಿ. ನೀ ಹೇಳ ಕಿಂಕಿಂಗ್ ಕಿಂಕಿಂಗ್ ಅಂತಲಕ್ ಹೋಗಿ ತಗೋರ್ ಫೋಟೋ ಅಂತ ಹಾಕು..
ಯಾರದ್ರೂ ಒಬರುದ. ಇಲ್ಲ ಅಂಕಲ್ನ್ಫೋನ್ ತಮ್ಮ್ ಅಂಕಲ್ಗ ಗೊತ್ತ ಅವರ.
ಹ್ಮ
ಫೋನ್ ತಗೊಂಡಗಸಿ ಹಚ್ಚ ಮಿ ಹತ್ತಗಸಿ ಮಚಪ್ಗೆಲ್ಲ ಹಾಕಸ.. ನೀನ್ೊಂದ್ಸರಿ ಆತ್ರಕ್ ಹೋಗಬಾಡ್ರಿ ಏನೇನ್ ಹೇಳದಿ ತಿ ಹೇಳಿದೇವಿ ಹಿಂಗಿಂಗ ಇಷ್ಟ ಇಷ್ಟ ಅಂತ ಹೇಳಮ್ಮಿ..
ಹ್ಮ
ಆಯ್ತು ನಿಮ ಮೇಲ್ ಬಿಟ್ಟಿದ್ ನೋಡ್ರಿ ಇದ್ರ ಮೇಲೆ ನಿ ಮೇಲ್ ನ ತಸ ಅಂದ್ ಬಿಡು.. ನೀ ಹಗೆ.. ಸ್ಕ್ರೀನಿ ಫಾಲೋ ಇದ್ದಿಲ್ಲ ಹಗೆ ಸ್ಕ್ರೀನ್ ಶಾಟ್ ತಕೋಬೇಕಿಲ್ಲ..
ಆ ತಗೊಂಡಿದ್ದೇನೆ ಸ್ಕ್ರೀನ್ ಚಾಟ್ ಏನ್ ತಕೊಂಡಿಲ್ಲ ಅವ.. ತೆಕೊಂಡಿದ ಹೋಗ್ಯವಲ್ಲ ನೆಕ್ಸ್ಟ್ ಬರ್ತಾವತ್ ಮತ್ತ ಮುಂದ ಮು..
ಬಂದಂದ್ರಲ್ಲ ನೆನ್ಪಲಿಸ್ಕಳಸಡ್ತಕೋ..
ಅವ್ ಯಾರಿಗ್ ಬಿಟ್ಟಿದಲ್ ನಂಗ ಒಬ್ಬ್ರಿಗೆ ಇಟ್ರ ಅಂದ್ರೆ ಏನ್ ಮಾಡ್ತೀನಿ..
ಒಟ್ಟು ತೆಕ್ಕೋ ಮತ್ ಇಂಥವೆಲ್ಲಾ ಹೇಳ.. ಇನ್ಸ್ಟಾಗ್ರಾಮ್ ಐಡಿಕ್ ಇದ್ರದನ್ ನೋಡ್ರಿ ನಿನ್ ಗೊತ್ತಲ್ದನ ಯಲ್ಸ್ ನೋಡಕ್ ಎಲ್ಲಾ ಹೇಳೋದು..
ಹ್ಮ್
ಎಲ್ಲ ಹೇಳದು ಎಲ್ಲ ಹೇಳೇಳ್ಟ್ಟು ಉಜ್ಜಡ್ ಹೇಳದು..
ಹ್ಮ್
ನಾನ್ ತಂಟಿ ಬಂದ ಅಂದ್ರರು ಅಷ್ಟೇ ಹೇಳ್ತೀನ ನ ನನ್ ತಲೆಖರ ಬಂದದ ಮ.. ಮದೇ ಮೊದ್ ಸಹಕೋದೀನಿ ಹಂಗ ಏನು ಬಂದಿಲ್ಲ ತಂದ ಪಡಿತಾ ಹೋಗ್ಬಟ್ಳಪ್ಪಾ ಅಂತ..
ಚನ ಎಲ್ಲ.
ಏನಕ್ ಹಳ್ಯಾಕ್ಕ ಹೊಲ್ಯಕ ಆದ್ರ ನಂದು ನಮ್ದು ಗಿಡ ತಡ್.. ಗ ಬಂದಂದ ನ ಹೀರ ಪಡ್ತನೆ..
ಅದೇ ವಟ್ ನಿಮ್ಮಂದು ನೋಡ್ಕೊಂಬರ ನವು..
ನೀ ನಿನ್ನ ಅವಟ್ ಹೇಳದೇ ಫಿಕ್ಸ್ ನೋಡೋಣ ಬಾಡವ ಹ ನೋನ ಅಲ್ಲಿ ಬೇರೆ ಊರಿಗೆ ಹೋದ್ ಇನ ಎಷ್ಟ ಎಷ್ಟ ಅದನು
ಹ್ಮ್ ಹ್ಮ್
ಮತ
ಮತ್ತ ಹಡವಾಗಬ್ಬ ನೀಗೆ
ನಮ್ದೇ ನಿಲ್ಲೋಡಪ್ಪಾ
ಹ್ಮ್
ಒಟ್ಟ ನಿಮ್ ಕೈಲ್ಲಿಂದ ಆಗಲ್ಲ ಅಂತ ಎಸ್ತಿ್ ಬಾಳ ಸರಿ ಅಂದನವ.. ನಿಮ್ ಕೈಯಿಂದ ಆಗಲ್ಲ ಮುಚ್ಕೊಂಡ್ಕೊಂಡಿ ಇಂತವಲ್ಲ ಬಾಳಯ್ಯ ಅದಕ್ಕೆ ಬಾಳ ಬಾಳ ಈಗ ಅವವತ್ತು ಅವತ್ತಿನ ದಿನೇ ನಿಮ್ ಕೈಲಿಂದ ಏನ್ ಹಚ್ಚಿ ತೋರ್ಸ ನೀವ್ ಹಚ್ಚಿ ಮಾತಾಡ್ರ ಮೊದಲ್ ನ ಅವಾಗ ಹೇಳ್ರಿ ಸುಮ್ ಸು್ನೆ ಮಾತಾಡ ಹೋಗ್ಬಡ್ರ ನನ್ ನಟ್ಟ ಖುಷಿ ಆರಾಗಲ್ ನೀವ್ ಹೇಳದ್ರ ಅಂದ್ರ ಅಂತ ಮತ
ಹ್ಮ್ ಹ್ಮ
ಹೊಗತ್ತು
ಹ್ಮ್ ಹ್ಮ